ಏನ್ ಮಾಡ
ಸರಿ ಒಂಥರಾ
ನಾ ಏನ್ ನೀ ಏನ್ ಮಾಡತ ತಂಗಿ
ಇನ್ನೂ ಇಲ್ಲ ಹೇಮಾಲಯ ನೋಡ
ಲೈನ್ ಹೊಡಿಯತಿ
ಹ್ಮ್ ಔಟ್ಪುಟ್ಟ ಲೈನ್ ಹೋಡ್ಕೊಳ್ಬೇಕು ನೀನು ಮತ್ತೆೇದೋ ಕೊಟ್ಟಾಳಕಿ
ಏ ಅವ್ರ ನಿತ್ಯ ಅವ್ರ ಮಾತಾಡೋ ಕೆೇಸ ಆತದ್ಲೇ ಹ
ಕಿರಿ ಕಿರಿ
ಕೆಟ್ಟಕ್ಕೆ ಹಚ್ಬೇಕಲ್ಲಿ
ಮೂವತ್ತ
ಕ ಹ
ಸದಲ್ ಕೇಳ್ತದ ಅವ್ರದುು
ಅಂದ್ರೆ ಅವ ಜೋರ್ ಮಾತಾಡ್ಕೋತಾರದೇ
ಇಲಾ ಮತರ್ದ
ಹ್ರಿ ನಾನೇ ಅವ ಜಗ ಬಂದವ್ರ ನಾವು ಮಾತಾಡದ್ನೆ
ಅಲ್ಲಿ ಯಕಡೆ ಮೂಲ್ಾಗ ಹೋಗ ಕೊಡು
ಯಾವ ಮತ್ ನಿಮ್ದ ಡ್ಯಾಶ್ ಇಲ್ಲದ ಅಲ್ಲಿ ಏನ್ ಮಾಡಲ್ವಾ ಇಲ್ಲ ನನ್ನೆ ಊತಿರ್ಬ
ಅದಾ ಇ
ಹಾ ಇನು ಯಾರ
ನಿಮ ಡ್ಯಾಶ್
ಇಲ್ಲ ಇದಂದು ಅುಟ್ಟ ಇದಂದು ಪ್ರೋಗ್ರಾಮ್ ತಪ್ಪಡ್ತೀನಿನ್ನ ಇದುಲ್ಲೇ ಬಾರ ಚಾಟದ
ಯಾರಿಗೆ ಗೊತ್ತರಿ
ಅದು ಹೆಚ್ ಡಿ ಮಲ್ಲಿ ಕೊಣ ಹಿಂಗ ಬರದೇ ಇಲ್ಲ
ಮತ್ತೆ ಹೆಂಗ ಬರ್ದಿ
ಅದ ಯಕಿ ಹಂಗ ಕಷಣ ಹಂಗಗೆ ಬಡ್ತೀನಿ
ಚಲೋ ಮಾಡ್ತಾ ಕಿದ್ದಿ ನೋಡ್ ಬರ್ದಿನಿ ನೀ ಅವೆಲ್ಲ ನೀವ ಬರ್ದಿದ್ದಿಲ್ಲ ನಿಮ್ದಿದ್ರ ಬ್ಯಾ ಪ್ರೋಗ್ರಾಮ ಬುಕ್ನ ಹ್ಮ್ ಮತ್ತ
ಮರ ಗಲ್ಲ ತಪ್ಪಾವ ನುತ್ತ
ನೀವು ಹಗಚ್ಬೇಕ್ರ ಅನ್ನ
ಇಷ್ಟ ಯಕಿ ನೋಡ ಬರಿ ಹಕರಾವ ನೀ ಯಾವ್ ಬರ್ದ ಯ ಬರುದ ಆಮೇಲೆ ಯಾವ ಬರ್ದಿದ್ದಿಿಲ್ಲ ಅವ್ವು ಬರಿೀಬೇಕು ಏನಗಾದ ಬಿಡ ಹೋದಾಗ ಹಓದ್
ಹ್ಮ್ ಇನ್ ಯಾಕ್ಡಿ ನಂಗೆ ಗೊತ್ತೇ್ರ ನೋಡುವ ಸೆಕ ಚ ಎ ಇದು ಒಂದೇ ಹಿಂಗ ಮಾಡಿ ಅನ್ಸುತ್ತನವೇ
ಹ್ಮ್
ನೋಡ್ದ ನ ನಾ ಇ
ಕರೆಕ್ಷನ್ ಮಾಡ ನೀಮ್ಗೆ
ಏನ್ ಮಾಡ್ತಿ ಮಾಡಕ್ ಬರ್ತಿದ್ರ ಮಾಡು
ಊಟ ಮಾಡ್ದಿ ಹ್ಮ್ ಏನ್ ಮಾಡಿದ್ರ ಊಟಕ್ಕೆ
ಅಲ್ಲ ಸ ಮತ್ತೆ ಮುಂದೆ ಐತಿತ್ತು ನಂಂಗ ಸಿಗ್ಲಿಲ್ಲ
ಹೌದೇನ್ನು
ಹ್ಮ್ ಹೆಗಿತ್ತ
ಹ್ಮ್ ನಮ್ ಕಡೆ ಎಷ್ಟು ಚಲೋ ಮಾಡಿದ್ರ ನಂದ ಏ ಇಲ್ಲ ಎಷ್ಟು ಚೊಲೋ ಊಟ ಮಾಡಿದ ಇದ್ರಂದೆ
ಕೇಳ್ತನಾ ಹ್ಮ್ಮ್ ಕೇಳ್ತಿಲ್ಲವ್ವ ಪುಣ್ಯ ಮಾಡಿರ್ಬೇಕ್ ನಿ ಅಂತ ಊಟ ಮಾಡ ಇಲ್ಲ ಇಲ್ಲ ಕೇಳಸ್ತದ
ಹ್ಮ್ ಮತ್ತೆ ನಮ್ಗ ಅಂದ್ರೆ ಏನ್ ಮಾಡಿನ ಮತ್ ಸುಮ್ಮನ
ಹ ಹ್ಮ್ ಹ್ಮ್ ಸಾಕ್ ಬಿಿಡ ಸಾಕ್
ಸಾಕು ಯ ನಿಂದಿರ್ ಮತ್ ಐಟಮ್ಸ್ ಹೇಳಬೇಕು ಮತ್ತ ಯವ್ ಯಾವ್ ಮತ್ತ
ಹ್ಮ ಇಟ್ಟ ಇಟ್ಟಪಡದ ಸಳ್ಳ
ಹಾ
ಹ್ಮ್
ನಿಮ್ಮಗ್ ನಮ್ ಬರೇ ಮುದ್ದಿ ಅನ್ನಸರ್ ಅತ್ತೆ ಕೊಡಲ್ಲಪ್ಪ
ಜಾಣೆ ಇದ್ದಿ ಯವ್ವ
ಹ್ಮ
ಹ್ಮ ಚಲ ಚಲ ಊಟ ಕೊಟ್ತಾರೆ ಈಕೆ ನಾ ಬಿಡ್ಬೇಕ ನೋಡ
ಆಕ್ಕಿ ಸಿಕ್ಕಿ ಮತ್ತೆ
ಬಿಟ್ಟಳೆಕ ಹ್ಮ್
ಹ್ಮ
ಹೌದಿಲ್ಲ
ಹ್ಮ್
ಚಟ್ನಾಗ ಬರ್ತದೆ ಬ
ಹಾ ರವ
ಹೌದ್ ಯವ್ವ
ನಿನ್ ನಿನ್ ನಿನ್ ಮಾತೆ ಕೇಳಲ್ಲಯದ
ಅವ್ರ ಮಾತ್ರ ಕೆಲ್ಸ್
ಹ ಅವ್ರ ನಗಾಡುದು ಕೇಳಾತ
ಅ ನ ಮನಿ ಸಾಾದನೆ ಕಮ ಕುಡ
ಇದು ಕೊಡ್ತಾನ ನೀವು ಎದ್ ನಡಿ ಎಲ್ಲ
ನೋಡಣ ಎಲ್ಲವರ ಅವದಕ್ಕೆಸದು
ಹ್ಮ್ ಹ್ಮ್
ನಿ ಐತೆ ಪೂರ್ತಿ ಇನ್ನ ಎಷ್ಟ
ಹ ನ ನ ಹತ್ನದ ನಾ ಹತ್ತನೇದ ಕದೀನಿ
ಮಕಾಸ ಚೌಕಾಸ ನ ತರಲ್ಲ
ಹ ಮತ್ ರಕ್ಷಿತ ಭಾಗ್ಯಶ್ರೀ
ಮತ್ತ ರಕ್ಷಿತ
ಅಕ್ಕ, ಅಂತ, ಅನುಬೆಕ್ಕು? ..
ಹ. ..
ನಾನು, ನಾ, ತಿನ್ನಿ, ನೀ, ನೀ, ಸಣ್ಣಕ್ಕಿದೀ, ಹೆಸರಿಟ್ಟು ಕರೆದರೂ ನಡೆಯುತ್ತೆ? .. ನಾ, ನಾ ದೊಡ್ಡ ಹಕ್ಕಿನೀ, ಹೆಸರು ಹಿಡಿದು ಕರೀಬಾರದು? .. ಹ್ಮ, ಮತ್ತೆ. .. ಯ, ಪಿಕ್ಚರ್. .. ಏನ್? .. ಎಂಗೆ, ಯಾಕೆ ಜಾವ ಮೇಡಮ್ ಕೊಟ್ಟಿಲ್ಲ? .. ಸೂರಪ್ಪ, ಕೊಟ್ಟ? ..
ಸರಿಯವತ್ಹುಗಿ, ಹೋಗಿ ಸರಿ! ಮಸೂರಪ್ಪ ನೋಡಿ? ..
ಒಂದು. ..
ಸೂರಪ, ನೋಡ್ರಿ, ಮಳೆಗಾಲ ನೋಡ್ರಿ, ಇಲ್ಲ ಏನೇನ, ವಧ್ಯಡೋರೀತಿಲಿ. .. ನೀ, ಮಾತಾಡು, ಏನನ್ ಮಾತಾಡ್ತೀಯ, ಎಲ್ಲಾ ರೆಕಾರ್ಡ್ ಮಾಡಿ. .. ತಕೋತೀನಿ, ಸರಿ, ಇವತ್ತು, ನಾಳಿ. .. ಸರಿ, ನೀನುಯೇನು, ನೋಡಿಲ್ಲ, ಬಾಬಾ ಹಂದ ಟೀಕೆ, ನಾ ಏನು ಅಂದಿಲ್ಲ? .. ಬರೀ, ದೇವರು ಎಂದರೆ, ಮುಂಚೆ, ಯಾವೂರು. .. ..
ಹ್ಮ. ..
ಎಲ್ಲಾ. .. ಹೌದ, ಮತ್ತೆ, ಸಾರ್ ಅಂದ್ರೆ ಏನ್ ತಿಳ್ಕೊಂಡಿ. .. ಸಾರ್ ಅಂದ್ರೆನೆ, ದೇವರು. .. ಆ ಕಡೆ, ಬರುತ್ತದ, ಹ್ಮ್ಮ್. .. ದೇವ್ರೇ, ಮತ್ತು. ..
ಎಸ್ಟಿಯೆನೈದು, ಬಿಗಿಲೆ, ಏನ್ ಮಾಡತಿ. ..
ಹ. ..
ಎಷ್ಟನೆದು ಲೈನ್ ಹೊಡೈತಿ. ..
ತು, ನೀನು, ಸಹಾಯ ನನಗೆ ಬರುತ್ತಾನೆಂಗಿದೆ. ..
ಹ್ಮ್. ..
ನಮ್ಧು, ಒಂದ್ ಪ್ರೋಗ್ರಾಮ್ ತ ಬರ್ತನಿ ಈಗ ಏನ್ ಮಾಡ್ಲಿ? ..
ಏನಾಗಲ್ಲ ಬಿಡು. ..
ಸ್ಕೂಲ್ ಅವತಿ. .. .. ಮತ್ತತ್ ನ್ ಒಂದೇ ಫಿಕ್ಸ್ ಮಾಡ್ಕೋ ನಾ ಮಾಡ್ತೀನಿ ಅಂದ್ನು ಒಂದು ಸ್ವಲ್ಪ ಆ ಕಾಡಿ ಈಕಾಡಿ, ಹಓದತದೆ ಮತ್ತ ಏನ್ ಮಾಡ. .. ಹ್ಮ್. .. ಹಾಂಗೆ,, ಹಾಮಾ ವಿಚಾರ ಮಾಡ್ತೀನಿ! ಏನ್ ಮಾಡ್ಬೇಕು? ..
ಹ್ಮ್, ವಿಚಾರ, ಮಾಡು. ..
ಹ್ಮ್, ಇಕ್ಕಿ, ಕೊಟ್ಟೆ ಇಲ್ಲಲೇ ಪ್ರೋಗ್ರಾಮ್ ಕೊಡು, ನೆಟ್ಟಗ. ..
ಹೂನಲ್ಲೇ, ಯಕಿ, ತಕೊಂಡು, ಹೊಡಿಬೇಕು? ..
ತಗೊಂಡು ಹೊಡಿ ಯಾಕೆ, ತಡಕ್ಕಿ. .. ಸಿಗಲ್ಲ, ನಿನ್ನ ಗೆಳತಿ? ..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
ಇಕ್ಕಿ, ಕಲ್ಷುರಮ್ಮ, ಯಾರಾದರೂ ಅಲ್ಲಿ. .. ..
ಪ್ರೇಮನಾ. .. ಅಕ್ಕಿ, ಎಲ್ಲಿ, ಇಲ್ವಾ, ಅಕ್ಕಿ, ಆಕಿನ್ನೂ, ಪಾರ್ಟಿ ಕೊಟ್ಟಳು. ..
ತಧ್ಯಾಕಿ. .. ಇರಬೇಕು, ಅಲ್ಲಿ, ನಾನೇ, ಬರ್ತೀನಿ! ಅಲ್ಲೀ, ಆಯ್ತುಅಲ್ಲೈ. .. ಯಾ, ಪೇಜ್, ಎಲ್ಲಿ ಎಲ್ಲಿ ಕೊಟ್ಟವಳ ಹೆಣ್ಣ, ನಿನ್ಗೆ ಯಾಕ್ವಧು, ಏನೋ, ಮಾಡಲಿ. .. ಮತ್ತೆನು, ನರ್ಶಿನಿ! ..
ನಾನೇ, ಮಾತುಡುಬೆಕ್ಕು?, ಏ, ಸಪೀಗೀಧಿ. .. ಈ ಕಡಿ. ಈಗ ಏನ ಆತದೆ ನನಗೆ.
ನೀ ಯಾರಿಂದ ತಲ್ಲಿ ಕೆಡಿಸ್ಕೋಬೇಡ ನಾ ಇದ್ದೇನೆ ನಿಂದ. ಹಲೋ ಅಲೋ
ಏನು
ನೀ ಯಾರಂದ್ರ ತೆಲಿ ನಿನ್ನಿಂದ
ಹ್ಮ್ ಅದಿ ಅದಿ
ಕೆ ತ ಆಗ್ತ ಮಾಡತ ಕಟ್ಟತ ಅದು
ಏನ ಆತ ಮತ್ತ. ನೀ ಏನ ಏನ್ ಹಾಕತದ ನಿಜ ಅಂದ.
ನನಗ್ ಆಕ್ ಕೊಡು.
ಸುಮ್ನ ನಂದು ಕಾಟಿಗೋಲೆದಲ್ಲಿ ನ ಹೊ ತಿರುವ ತಾಯಾಗಿ ಸಾಕಾಯತಡಗಿದೆ.
ಏನ್ ಹಂಡದ ಯವ್ವ.
ನೀನನ್ ಯಾ ಕೊಟ್ಟೀ ಕೊಟ್ರಿ ಏಟ ಕ್ಯವ್ ಅನ್ಬೇಕು. ಹೆ ಯಾಕ. ಈಗಯ್ತು ಇನ್ನೊಂದ್ ಅರ್ದ ತಾಸ್ ಮಾತಾಡು. ಅರ್ದ ತಾಸ್ ಅಲ್ಲ ಅರ್ದ ಸೆಕೆಂಡ್ಸ್ ಮಾತಾಡುವ ಆಮೇಲೆ.
ಬಾಯ್ ಗುಡ್ ನೈಟ್.
ಓಕೆ
ಏನ್ ಮಾಡ್ತಿ ಮತ್ ಮಕೊಂಡ್ ಏನ್ ಮಾಡ್-
ಮಕ್ಕೊಂಡ ಏನ್ ಮಾಡ್ತಾರೆ ನಿದ್ದೆ ಮಾಡ್ತಾರ ಏನೇನು
ಯಾನ್ ನಿದ್ದಿ ಮಾಡ್ತಿ.
ಯಾವ್ ನಿದ್ದೀ ಮಾಡ್ತರವ್ವ.
ಎನ ಅದ್ರಾಗೂ ಟೈಪ್ಸ್ ಅದವು.
ಸೆರಿಗ ಅಷ್ಟೇ ನಟ್ರಿಗಲ್ವ.
ಹಯ ಹೌದವ.
ಹ್ಮ್ ಮಕೊತೀನ್
ಹ್ಮ್
ಯಾಕ.
ಮಾಡು.